ಬಸ ಕತ ಅಭಷ ತ್ರ ಅಲ್ಲೋ ಅಕ್ಷಕ್ ಅವ್ರ ಏನ್ ಮಾಡ್ತಿದ್ರಿ ಕೇೇಳಸ್ತ
ಏನ ಇಲ್ ನೋಡ್ರಿ ಈ ಊಟ ಮಾಡಿ ಬಂದು ಕುತ್ ಕುತ್ಡಿ ನೀವೇನ್ ಮಾಡ ಅಂತೀರಾ
ಹ ಅ ಸುದಿಲ್ಲ ಅರ್ತರ ಅಪ್ಪೂರ್ರೀ ಇಲ್ಲೇ ಅವ್ರ ಬಿಸ್ನೆಸ್ ಮಾತಾಡ್ಲಕ್ತ್ತಾರ ಹಾ ಅಲೋ ರೀ ಏ ಆರಾಮಿದೀವ್ರಿ ನೀವ್ ಆರಾಮಿದಿರಲ್ಲ
ಹ ಆರಾಮದ ನೋಟ
ಹಾ ಏನ್ಡಿದ್ರಿ ಕೆಲ್ಸ
ಎಲ್ಲದ್ರೀ ನೆಟ್ರ್ಕ್ ಅಷ್ಟೇ ಕ್ಯರ್ಲ್ಲನ್ರಿ ನಿಮ್ ಕಡೆ
ಗಡಿ ಕ್ಲಿಯ ಆದ್ರಿ ಹ ಬದರ್ಲಕ್ಕತ್ತವ್ರೀ ಒ ಸ್ವಲ್ಪ ಹಲೋ ರೀ
ಹ ಏನ್ ನೋಡ್ರಿ ಸ್ವಲ್ಪ ಇಲ್ಲೇ ಇಲ್ಲೇ ಇದ್ರರಿ ನರ್ಸರಿ ಕ ನರ್ಸರಿ ಕಡೆ ಇದ್ರರಿ
ಹೌದ್ರಿ
ನರ್ಸ್ ನರ್ಸರಿಯಾಗಿದ್ರೀ ಸ್ವಲ್ಪ ಆರ್ಡ್ರ್ ಬಂದಿದ್ದ್ರೀ ಒಂದು ಸ್ವಲ್ಪ ಇದು ಮಾಡೋದಿಲ್ಲ ರೀ
ಹ
ಅಲ್ಲಿ ಗಲಾಟಿ ಬಾಳ ಅದ ನೋಡ್ರಿ ಸ್ವಲ್ಪ ಬೇರೆ ಕಡೆ ಬರ್ತೀರ
ಹಲೋ ಸರಿ ಹಮ್ಮ ಹುಚ್ಚು ರ ಹುಚ್ಚುಸ್ ಮಾಡಲ ನಮ್ಮ ಅಷ್ಟು ಹಲೋ
ಕಟ್ ಮಾಡ ಹಂಗಿರ ಬೈಲೈತಿ ಕಟ್ಟ ಮಾಡ
ಕಾರ್ತಿಕ್ ಅವ್ರೆ
ಅದ ಬೈದ್ರ ಕಟ್ ಮಾಡಿರಿ ಸುಮಮ್ಮನೆ
ಹಾ ರೀ
ಏನ್ ರೀ ಅದೆಲ್ಲ ಬೈದಾಡ
ಹಾ ಆಯ್ತುರರಿ